ಹೌ ನ ಏನ್ ಮಾಡಡ್ದ್ರಿ
ಹ್ಮ್ಮ್.
ಏನೇನ್ ನೋಡ್ರಿ ದನಗಳ ಬಿಡಕ್ ಕುಂತೀವ್ರಿ ಇಲ್ಲಿ ದೊಡ್ಡ್ಯಾಗ ಹ ಜಂಗದನ್ ಕಚ್ಚಿ ಬರಕ್ ಕುಂತ ದವರ
ಹಾ ರೀ
ಹಾ ಊಟ ಆಯ್ತ್ ರಿ
ಅಲ್ರರಿ ನಾಷ್ಟ ಮಾಡಿದರಿ ಹೀಗೆ
ಹೌದಣ
ಹಾ ರೀ ಏನಲ್ಲ ಹೇಳ್ಬೇಕ್ರೀ ನೀ ಯಾಗ ಆಗಲ್ರಿ ಕೆಲ್ಸಕ್ಕೆ ಕಡೆ
ಹೋಗಲ್ರಿ ಹೊಲಕ್ ಹೋಗ ಬಂದ ಅವ್ರ ಮುಂದೆ ಇದೆ ಇಲ್ಲೇ ಇವ್ರ ಈಗ ನಮ್ ಮನಿ ಉತ್ಸವ್ ನಡ್ದವ್ರರು ಕೆಲ್ಸ
ಹಾ ಹಾ ಹಾ
ಹ್ಮ ನಿಮ್ದೇ ಏ ನ ಮಾಡಡದ್ರಿ
ನಮ್ದ್ ನೋಡ್ರಿ ಇಲ್ಲಿ ಗಾಡಿ ಹೊಂಟಿದ್ದೀವ್ರಿ ನಾವು ಟ್ಯಾಕ್ಟ್ರಿಗೆ
ಹಾ ಹಾ
ಅಕ್ಕ ನನ ಸ್ವಲ್ಪ ಲೇಟ್ ಆದ್ರೆ ಅದ್ ನಾಷ್ಟ ಮಾಡಿ ಈಗ ಫೋನ್ ಚಿದ್ರ ಮಾಲ ಮ ಮೊರಂ ಚಲೋ ಅ್ರ ನಮ್ಮ ಕಡೆ ನಿಮ್ ಕಡೆ ಹೆಂಗ
ನಮ್ ಕಡೆಗೆ ಆ ಸರಗೆ ಯ್ದಾರ ಆ
ಹ್ಮ ಕೆಲ್ಸ ಅದೇ ರೀ ಗಾಡಿಗೆ ಹೋಗಬೇಕು ಕಂಪ ಹದ್ ನಲ್ರಿ ಹ್ಮ ಒಂದು ಕೆಲಸ ನಡದಾವ್ರೆ ನಿ ಮನು
ನಡದಾವ್ರಿ ಹೊಲ್ದ ಕೆಲ್ಸ ಮೈನೆ ಅಲ್ರರಿ ಹೊಲ ನಾಟಿಲ್ಲಾ ಬರಾ ಬರಿ
ಹಾ ಹಾ ಹ್ಮ ಎಲ್ಲಾ ಕಡೆ ಅದೇ ಆದ್ರೆ ಅ ಅದೇ ಬಾಳ ಅದೇ ಹೇಳ ಕುಮಂತಾರ್ರಿ ಬಾಳ್ ಕಡೆ
ಅದೇ ಅದೇ ಮಳೆ ಬಂತ ಅಂದ್ರೆ ಚಲೋ ಆತ್ರೀ ಹ್ಮ್ ಹ್ಮ್ ನ ಅಕ್ಕಪಕ್ಕ ನಾಟ ಅವರುಜರ ಮನ್ಯನ್ ಗಾಳಿ ಹೊಡೆದಿವ್ರೀ. ಇನ್ನೊಂದ್ ಎರಡು ಎಕರೆ ಆದ್ರು ಬಿಡದ್
ನಾನ್ ಹತ್ತಿನೇ ಬಿಡ್ತೀರಿ.
ಹಾ ಹತ್ತಿನೆ ಆದ್ರಿ
ಹೌದ್
ನಿಮ್ದ್ ಏನ್ ನಡಿದ್ರೀ ಮತ್ತೆ.
ಯಾದ
ಅ ರೀ
ಗಾಡಿಗೆ ಹೊಂಟಿದ್ದೀರ ನಾವು ಗಳೆ ಕೆಲ್ಸ ಇದ್ ಎಲ್ಲ. ಏಲ್ಲಾರ ಟ್ಯಾಕ್ರೀ ಎಲ್ಲ ಗಳೆವಡಿಯದು. ಹೊಲ ರೀ.
ಹಾ ರೀ
ನಾವು ನೋಡ್ರಿ ಒಂದು ಎರಡ್ ಎಕ್ರೆ ಅತ್ತೆ ಹಚ್ಚಿರಿ ಆಮೇಲೆ ಏನಾದ ಜಾಳಕ್ ಬಿಟ್ಟಿವ್ರಿ ಎರಡೇಕ್ರೆ. ಹಾ
ಹನ್ರೀ ನಮ್ಮನು ಅತ್ತೆ ಆದ್ರೆ ಒಂದೆರಡ್ ಜ್ವಳಾಕ್ ಬಿಟ್ಟಿವ್ರಿ ಒಂದ್ ಎಕ್ರೆ.
ಹ ರೀ
ಹಾ ಮತ್ತೇ ಏನೆಲ್ ನೋಡ್ ಎಷ್ಟದ ಬಿತ್ತೀವ್ರ್ ನಾವನ. ಹ್ಮ ಈಗ್ ಗಳಕ್ ಹೋಗಬೇಕ್ರೀ ನಾಳಿಗೆ.
ಮನಳ ರೀ ಹ್ಮ್ ಹ್ಮ್
ಹೇಳ್ರಿ ಮತ್ತೆ.
ಏನಲ್ರಿ ಇಲ್ಲೇ ಚೌಕಿ ಬಂತಿದಿರಿ ಗಾಡಿ ತಗೊಂಡ ಟಾ
ಹಾ ಹಾ ಹೌದ್ರೀ ಅವವ್ರ್ ಯಾವ ಬಂದ್
ಹ್ಮ ಆ ರೀ
ಏ ಯಾವಊ್ರಗ ಯಾವ್ರ ಬಾಂಡ.
ಟಿವ್ರಿ.
ಹೊಲಕ್ ಹೊಂಟರೀ ಅದ ಗಾಡಿ ಗಂಟ್ ನಿಂದ್ರಲ್ರಿ
ಅದೇ ಟ್ಯಾಕ್ಟರ್ ತಗೊಂಡು ಅದೇ ಎಲ್ರಿ
ಹ್ಮ ಹಾ ಸ್ೀಡ್ ವರ್ಕ್ ಅದನ್್ರ ಆಯ್ತ ಆಯ್ತ ಹ್ಮ್ಮ್.
ಹ ಬ್ರ ಹ್ಮ್
ಏನೇಲ್ರೀ ನಾವಂತ ಜನ ಬಡಾಕ್ ಕುಂಟಿರಿ ಜನ ಜಂಗದನ ಕಾಯ್ತ ಅಲ್ರರಿ ಇ ಬ ಕೊಿದ್ದ ಕನ ಬ ಮನೆ ಹಸ ಅವ ನಡ್ದಾವ್ರೆ
ಹ
ಹಂಗೆ ಮನಿ ಕಟ್ಟ ನಡದಾವ್ರೀ
ಹಾ ರೀ ನಮ್ದೇನ್ ಮನಿ ನಡದ್ರಿ ಏನ್ ಪ್ಲಾಸ್ಟಿಕ್ ಬಂದ್ರೀ ಮನಿ ನಿಮ್ದ.
ಹಾ ಪ್ಲಾಸ್ಟಿಕ್ ಬಂದ್ರೀ
ಹ್ಮ್ ಏನ್ ಕೊಟ್ರಿ ಯಾರಿಗಾನ ಮಾಡ್ಸಕ ಹಾ ರೀ ಈಗ ಹಬ್ಬ ಆದ ಹಬ್ಬ ಆದ್ಮೇಲೆ ಎಲ್ಲ ಮೊರಂ್ ಹಬ್ಬ ಆದ್ಮೇಲೆ ಎಲ್ಲ ಚಾಲ್ ಮಾಡ್ತಾರೆ
ಹಾ ರೀ ಮೋರಮ ಬಾದಗೋಗ್ರೀ ಈಗ ತದ್ ಮಾತಾಡಂದ್ರ
ಹಾ ರೀ
ಇ ಮಾಡಕ್ ಬರ್ತಾರಂತ ಕೇಳಕ್ಂತೀವ್ರಿ ರೇಟ್ ಕಲೆ ಹೊಲ್ದ್ರಿ
ಹಾ ಹಾ ಹ ನೀವ್ ಬುತ್ತಿ ಕೊಡಾಕ್ಂತೀರ ಅಂದ್ರಿ ಮಾಡಿ ಹ್ಮ
ನಿಮ್ದಲ್ಲಿಗ್ ಬಂದ್ರ ಮನಿ
ನಮಲೆ ಬನನ್ ಮಾಡ್ರಿ ಅದು ಇದು
ಹಾ ಹ ಹಾ ಇನ್ನೊ ಚೆತಿಿಗೆ ಬಂದಂಗ ಒಂದಲ್ರಣ
ಏ ಇಲ್ರಿ ಬೇಸ್ಮಿಟ್ ಆಗ್ಯಾದ್ರೀ ಈಗ
ಹೌದ್ರಿ ನದ ಆಯ್ತ್ ಕಲಸ್ಿಗೆ ಒಂದ್ ಆಯ್ತ ಅಂದ್ರ ಆಯ್ತ್ರಿೀ ಹ್ಮ ಅದೊಂದ್ ಕೊಟ್ ಒಂದ್ ರಾಯತ್ರಿ ಮನಶಾಂತಿನೇ ಇರಲ್ರಿ.
ಎಲ್ಲಾ ಹಬ್ಬ ಆದ್ಮೇಲೆ ಆತವ್ರ ಎಲ್ಲ ಕೆಲ್ಸಗಳ್ ಇವು.
ಹ್ಮ್ ರ ಹಬ್ಬಗಿಬ್ಬ ಮಾಡಿಗೆಸ ಚಾಲುವಾತಾವ್ರರಿ ಅಲ್ ತಕ್ ನೋಡ್ಬೇಕಂತ್ರ ಯಾರ್ ನಿದ್ರ ಅಂದ್ರ.
ಹಾ ಹ್ಮ ಹ ನೀ ಈಗ ಏನು
ಇ ಬುತ್ತಿಗೆನೆ ಕೊಟ್ಬಿಡ್ತೇವ್ರಿ ಹೊಲ ಮನೆಿ ಕೆಲ್ಸ ಬರ್ತಾವಲ್ರರಿ ಅಸಲೆ ಬ ಕೊಟ್ರದ ಅಂತ ಲೆಕ್ಕ ಆಾಯ್ತೀವರಿ
ಹೌದು ಅಂದ್ರೆ ಯಾರಿಗನ್ ಕೇಳಿರಿ ನಾ ಫಸ್ಟ್ ಟೈಮ್ ರ ಈಗ ನನ್ ಕರ್ಸಕಂತ ತು ದ್ದವ್ರಿಗೆ ಪ್ಲಾಸ್ಟರ್ ಮಾಡ ಹ ಏನ್ ಹೇಳಾರ್ರೀ ಎಷ್ಟ ಅಂತ ಹೇಳಾರ್ರಿ ಮನೇ
ಯಾ
ಒಂದ್ ಲಕ್ಷದ ಐದ್ ಸಾವಿರ
ಹಾ ರೀ ನಮಗ ಆಸೆನೆ ಕಲ್ತಲ್ರಿ ಕೊಟ್ಟಿಲ್ರಿ ನಾವು ಮತ್ತೆ ಬೇರೆ ದೇರಿ ಕರ್ಸ ಕುಂತೀವ್ರೀ ಆತ ಯಾವಳ್ ಬಕ್ರ ಆತ
ಅಂದ್ರರು ಮೇಸ ಅವ್ರಿ ನಿಮ್ಮ ನಾಕ ರೂಮಿಗೆ ಒನ್ ಲಕ್ ಪಕ್ಷದ ಈಸಾರಳದನ ಪೂರ ಏನ ತಳಗ ಪರ್ಸಿ ಗಿರ್ಸಿ ಎಲ್ಲ ತವ್ರರಿ ಹಾಕಿ ಕೊಡ್ಬೇಕು ಕಣನ್
ಬರ್ಸಿ ಬಿಿಟ್ಟು ಪ್ಲಾಸ್ಟ್ ಮಾಡಿ ಕುಂಬಿ ಕಟ್ಟಿ ಪಾಕ್ ಮಾಡ್ಬೇಕ್ರ ಅಷ್ಟೇ
ಹ್ಮ್ ಹ್ಮ್ ಪಿಲ್ಲರ್ ಸುತ್ತ ಪಿಲ್ಲರ್ ಕಟ್ಟ ಕೊಡ್ಬಿಟ್ರೆ ಹ್ಮ ಹ್ಮ್ ಆತರಂದ
ಅದೇ ರ ಕಲೆ ಒಲ್ದ್ರ ಇವತ್ೊಬ್್ರರು ಬರ್ತ್ನಂದಾರ್ರೀ ಅ ದಾಗ ಹಚ್ಬಕ್ರಿ ಇನ್ನ ಹಿಂದ ಗಡಿಗೆ ನೋಡ್ಬಕ್ರಿ. ಕಲಿತಂದ್ರೆ ಅವ್ರಿಗೆ ಮಾತಾಡ ಕೊಡ್ಬೇಕಂತ ಮಾಡೆವ್ರಿ. ಅ ನಮ್ಮ ಮನಗನ್ ಆರಾಮಲ್ಲ ಅಲ್ರಿ ಸದ್ಯಾಗಿೇಟ್ ಇದತ್ ಬನ್ನಿ
ಹ್ಮ್
ಹ್ಮ್ ನಾಷ್ಟ ಆಗ್ಯಾದ್ರಿ ನಾ ಊಟ ಆಗಲ್್ರ ಮುಂೆ ಲಾಷ್ಟ ಆಗದ ಬರ ಬಂದಿ
ಹಾ ಹೋಗ ಹೆಂಗ ಬೆಳಿ ಹೆಂಗ ಚಲೋ ಅವ್ರಿ? ಒಲ್ದಾಗ
ಹೇ ಅಷ್ಟ ಚಲ ಆದ್ರರಿ ಒಂದ್ ಹೊಲ ಚಲೋ ಆದ್ರಿ ಒಂದ್ಹೊಲ ಏನ್ ನಟ್ಯೇನ್ರಿ ನ ಅರ್ಕರ್ಕ ನಾಟ್ಯದ್ರಿ.
ಹಾ ಹಾ ಹ
ಹಾ ರಿ
ಹ್ಮ ದ್ರ
ನಿಮ್ದಿನ ಊಟ ಆಗಲ್ರೀ?
ಎಲ್ರರಿ ನಾಷ್ಟ ಮಾಡ್ಕೊ ಬಂದಿವವ್ರೀ
ಹಾ ಹಾ ಹೌದರೀ
ಹ್ಮ
ಕಡಂಗ ಅವ್ರು ಬೆಳತೊಳ್ಳಿ ಅತ್ತುಿ ಪತ್ತ
ಆರೆ ಆತ ಸರಿಯಾಗ ಅವ್ರಿ ಗೇಣ ಒಂದೊಂದ್ ಗೇಣ ಅವ್ರಿ ಚೋಟ ಅವ್ರಿ ಅಂದ್ರ ಹತ್ತಿ ಸಾಕುತ್ರಿ ಬೀಜ ನಾತವಲ್ದ್ರರಿ ಪೂರಾ ಭೂಮಿ ಕಾವಾಗಿ
ಮಳೆ ಇಲ್ಲ ಅಲ್ರೀ ಆ ಸಲಿಗೆ? ಹಾ
ಹಾ ಎಲ್ಲ ಕಡೆ ಎಲ್ಲಾ ಕಡೆಗ್ ಮಳನೇ ಇಲ್ರಿ ಬಾಳ ಹಿರಾಣ ಆದ್ರಿ ಬರಿ ಪ್ರತಿಯೊಬ್ಬ್ರ ಯಾರ ಯಾರ ನಮ್ ಬೀಗರ ಅವ್ರ್ ಎಲ್ಲಾರ ಹೇಳ್ತಾರ ರೀ ಆಕಡೆ ಆಕಡೆ ಎಲ್ಲವ್ ಮಳಿನೇ ಇಲ್ಲಂತ ತರ್ರ ಹ
ಹೌದ್ರೀ ಎಲ್ಲಾ ಕಡೆಗ ನೋಡ್ರಿ ಮಳಿನೆ ಎಲ್ಲ ಅಂತರಿ ಪೋನಚ್ ಕೇಳಾದ್ರೆ ನಮ ಅವರಿಗನ್ ಕೇಳ್ರ ಮೈನ ಎಲ್ಲ ಅಲ್ಲ ಕುಂತಾರ ಆ ಕಡೆ ಹ ಹ ಮಳಿ ಬಂದ ಚಂದ ಮಾಡ್ದವ್ರೀ ಅತ್ತಗ
ಊರ ಇದು ಬ್ಯಾಸಿಗ ಆದಂಗ ಆಗದ್ ನೋಡ್ರಿ ಮಳ
ಬ್ಯಾಸಿಗ್ ಬಿಸಿಲಾದಂಗ್ ಆಗ್ಯದ್ರಿ ಪೂರ ಗದ್ದೆ ವ
ಇದು ಬೇಸಗೆಗ ಮಳಿ ಬಂದದ್ರೆ ಈಗ ಮಳೆ ಮಳೆ ಗಲ್ದಾಗ ಮಳೆ ಇಲ್ರಿ ಹಂಗ ಇದು ಉಲ್ಟಾನೇ ಅಲ್ಲ ಕುಂತ್ಕ್
ಹ್ಮ್ ಉಂಟ ಹಾಕುದ್ರಿ ಯಥವಾ ಸಮಯಾ ಕುಂತವ್ರ ಬಿಸಲಾಕ್ತ
ನೋಡ್ರಿ ಎಂತ ಬ್ಯಾಸಿಯಾಗ ಬ್ಯಾಸಿಯ ಎಂತ ಬ್ಯಾಸಿಯಾಗ ಮಳಿ ಬಂದ್ರಿ ಎಂತ ಅದೇ ಅದ ಸಲೆಕ್ಕೆ
ಹಾ ಬಿಸಲು ಹೆಚ್ಚಿಗೆ ಆಗ್ಬಿಟ್ಟದ್ರ ಅಲ್ಲ. ಹಾ ಸರಿ ತೋ ಆಯ್ತ ಅದೇ ಫೋನ್ ಹಚ್ಚಕ್ ಕುಂತಿದಿರ ಅವರು ಬರ್ತ್ನಂದಿರ ಅಲಾ
ಆ ರೀ
ಹ್ಮ್ ಸಲಾಗ ಇಡಮನ ಅಂತ ಬಂದಾರೆ
ಏ ಇಲ್ರಿ ಅ ಅಂಗೇನ್ ಇಲ್ರಿ ಮಾತಾಡ್ರಿ
ಹಾ ಹಾ ಹ್ಮ್ಮ್.
ಮತ್ತೆ ಎಲ್ಲ ಯಾವಾಗ ಬಾಳ ದಿನ ಐತಲ್ರಿ ಫೋನ್ ಹತ್ತಲಲ್ ಅದ್ರ ಸಲಯಕೆ ಮತ್ತೆ ಹಾ ಆಮೇಲ್ ನೀವ್ ಮಾತಾಡಂತ್ರಿ ಅವ್ರ್ ಕೂಡ ಆಮೇಲ್ ಮಾತಾಡೋಂತ್ರಿ ನಾವ್ ಎಷ್ಟು ದಿನ ಆಯ್ತು ಎಲ್ಲರದ ನಮ್ ದೋಸ್ತಗ ಅಂತ ಹೇಳಿ ಹಚ್ಚಿವವ್ರೀ
ರೇ ರಿ ನಮಣ್ಣಗ್ ಅರಾಮ ಇಲ್ಲ ಅಲ್ರರಿ ಆತನ ಇಲ್ಲಿಗ್ ಬರ್ತನ ಅಂತ್ ಕುಂತಾವ್ನತೆ ಮೋರಮ್ಕ್ ಉಹ್ಮ್ ಹೂ ಬರ್ಬಾರ್ದ ಅಂತ ನಾವ್ ಅಂದ್ವಿರೀ ಬರೆ ಬನ್ನು ಕುಡ್
ಹಾ ಹಾ ಹೌದೌದ್ರೀ ಅದನ್ ಕರೆಕ್ಟ್ ರಿ ನೀವು ಹೇಳೋದು
ಏನ್ ಏನ್ ಮಾಡ್ತನಂದ್ರೆ ನಾ
ಹೌದ್ರೀ
ಇನ್ನೆ ಹಚ್ಚಿದ್ರ ಫೋನ್ ಮಾತಾಡವ್ರಿ. ಅರಾವರ ಅಂಥೇಳ್
ಶಪ್ರಕ್ ಹೋಗಿ ಏನ್ ಬಟ್ಟೆ ಹಾಕಿ ಬಂದಿರಿ
ಆಯ್ಕ ಬಂದಿ ಇವರು ಬಟ್ಟೀನಿ ಇವ್ರ
ಅವನ್ ಹಾಕಿ ಬಂದಿರೋರಿ ನಿನ್ನೆ ಹೋಗಿ
ಹ ನಾವನ್ಕ್ ಬ ನಾವ್ ಮೊನ್ನೆ ಆಯ್ಕ್ ಬಂದವ್ರ ಒಂದು ಅರಏಲ್ಜನ ಇವ್ರೀ ನಮ್ ದೋಸ್ತರ ಇವ್ರಿ
ಹ್ಮ ಅದಕ್ಕ ನಾವ್ನ್ ಹೋಗಿದ್ದೀವ್ರೀ ನಿನ್ನೆ ಒಂದು ಆರು ಜನ
ಹಾ ಹಾ
ನನು ಹಬ್ಬಕ್ ಕೊಡ್ತನ ಅಂತ ಹೇಳಾರ್ರಿ ನಮ್ಗ ಸ್ವಲ್ಪ ಟೈಮ್ ಸಿಗಿಲ್ಲಲ್ರರಿ ಅದಕ್ಕ ಇ ಇನ್ನೊಂದ್ ಎರಡ್ ಮೂರು ದಿನದಾಗೆ ಹಬ್ಬ ಆದ್ರಿ
ಹೌದ್ರ ಹೌದು
ಗಾಯಿ ಹಾ ರೀ ಪೂರಾ ಅಂದ್ರ ಬಾಳ ಇದಾಗಿಬಿಟ್ಟದ್ರೀ ಮನುಷ್ಯಗ ಟೆನ್ಷನ್ ಆಗಿ ಬಾ ಮಳದ ಬಾ ಟನ್ ಆಗ್ಬಟ್ಟು ತದ್ರಿ ಊರಾಗ ಪ್ರತಿ ಒಂದು ಕಡಿ ಪ್ರತಿ ಒಂದು ಕಡೆಗೆ ಬರೆ ಅದ್ ಅದರ ಹಳ್ತಾರಿ ಬರ ಮಳೆ ಮಳೆ ಅಂತಾರಿ ಹಾಗಾಗಿ ಬಾಳ ಇದದ್ ನೋಡು ಬಾ
ನನಬ್ ಚೊಲೋ ಅದ್ದೇನ್ರಿ ನಿಮ್ ನಿಮ್ ಕಡೆಗೆ ನನ್ ಸರಿಗ ಅಷ್ಟೇ ಸರಿಯಾಗೆ ಆದ್ರೆ ನಿಮ್ದೆಲ್ಲ ವಜ್ಜ್ಯ ಆದಂತ್ ತರ
ಇಲ್ರಿ ಚೊಲೋ ಆತ್ರಿ ನಾಲ್ಕ ಹಳ್ಳಿ ಮಂದಿ ಬಂದು ನೋಡಂಗ ಆತ್ರಿ ನಮ್ ಕಡೆಗೆ
ಹಾ ಹಾ ಹೌದಾನ್ರಿ
ಹಾ ಅದೇ ಅಂದ್ರ ನೀ ಏನ ಅಲ್ ಹೊಂಟಿರಿ ಏನ ಲೇಟ್ ಆದ್ರಿ ಹೌದ್ರಿ ಏನ್ ಗಾಡಿ ಆದ್ರೆ ನಿಮ್ದ್ ಅಲ್ಲಿ ತಗೊಂಡಿದ್ರಲ್ರಿ
ಸೈಕಲ್ ಮೋಟ್ರ್ ಆದ್ರ ಟ್ಯಾಕ್ಟ್ರು ಪಾಕ್ರು ಇಲ್ರಿ ಎದ್
ನಾವನ್ ಟಾಕ್ಟ್ರಿ ಹಿಂಗ ಡ್ರವರಿಂಗ್ ಮಾತವ್ರ
ಹಾ ಹಾ
ಹ ರ ನಂಬೈಲ್ ನ ಒಂದ ಸೈ ಕಲ್ಮಟ್ರ ಆದ್ರೆ ಡ್ರವರಿ
ಹಾ ಹಾ ನಾವೆನ್ ಬ್ಯಾರೆ ಟಾಕ್ಟರ್ ಯಾಸ್ಕಂ ಪಸ್ಕಂ ಹೊಡ್ಸಂತೇವ್ರೀ. ಹ್ಮ್ ಕೆಳಗ್ ಉಳನ ಅಂದ್ರೆ ಎತ್ತಲಂದ ಹೊಳ್ತೇವ್ರಿ ಹಾ ರೀ ಹಾ ಹೇಳ್ರಿ.
ಆ ರೀ